ರಾ...
ಏನು ಮಾಡ್ತಿಲ್ಲ ಊಟ ಆಯ್ತು ಹಂಗೆ ಆಚೆ ವಾಕ್ ಮಾಡ್ತ. ತ ಇ್ದದೆ.
ಏನ್ ತಿಂದಿರೋ ತಿಂದಿರೋದ ಕರಗಸ್ತಾ ಇದ್ದೀರಾ.
ಹಾ ಹಾ.. ಊಟ ಮಾಡ ಹಂಗೆ ಮಲ್ಕಬಾರ್ದು ಒಂದ್ ಐದ್ ನಿಮಿಷ ವಾಕ್ ಮಾಡ್ಬೇಕು.
ನನಗಂತು ಊಟ ಮಾಡಿದ ತಕ್ಷಣ ನಿದ್ದೆ ಮಾಡ್ಬೇಕು.
ಹ ಹಾ ಒಬ್ಬೊಬಬರದ ಒಂದಾದತರ ಹ್ಯಾಬಿಟ್ಸ್.
ನನಗಂತೂ ನಿದ್ದೆ ಮಾಡದ್ರಲ್ಲಿ ಇರೋ ನೆಮ್ದಿ.
ಆ ಹಾ.
ಇನ್ ಯಾವುದ್ರಲ್ಲೂ ಇಲ್ಲ.
ಹೌದು ಅದೇ ಆಕ್ಚುಲಿ ಏನ್ ಗೋತ್ತಾ. ಬೆಳಿಗ್ಗೆ ಕೆಲ್ಸಕ್ ಹೋಗ್ತಿೀವಿ ಸಂಜೆ ಬರೋ ಅಷ್ಟರಲ್ಲಿ ಎಷ್ಟೋ ತಪ್ಪ ಕತ್ಲೆ ಆಗುತ್ತೆ ಅನ್ಸುತ್ತೆ. ಬಟ್ ಮಲ್ಕಂಡ್ರೆ ಬೆಳಗ್ಗೆನೆ ಕರ್ದಿರ್ದೆ ಗೊತ್ತಾಗಲ್ಲ.
ಅದೇ ಹೀಂಗ ಕಣ್ಣ್ ಮುಚ್ಚಿ ಹಿಂಗ ಕಣ್ ಬಿಡ ಅಷ್ಟರಲ್ಲಿ ಬೆಳಕಾಗಿ ಹೋಗಿರತ್ತೆ.
ಹೂಂ
ಐದ್ ನಿಮಿಷ ಐದೇ ನಿಮಿಷ ನಿದ್ದೆ ಮಾಡಿರ ಪೀಲ್ ಬರುತ್ತೆ.
ಹ ಹಾ ಏನ್ ಇಷ್ಟ ಬೇಗ ಆಯ್ತಾ ಅಲೆ ಅಂತ ಅನ್ಸುತ್ತೆ.
ಹ್ಮ ನ ನನ್ ಕಜಿನ್ ಬೇರೆ ಮಲ್ಕಳಕ್ಕೆ. ಕೊಡಲ್ಲ ಹನ್ನೊಂದ ಗಂಟೆ ಗಟಾ ಮಾತಡ್ತಾಳೆ.
ಮ ಹ ಹಾ.
ಆ ಅವಳ್ ನೆನ್ನೆ ಉಂತು ಅವಳ ರೀಲ್ಸ್ ಮಾಡಿರೋ ರೀಲ್ಸ್ ನೋಡ್ತಿದ್ವಿ. ಏನಾದ್ರೂ ಅವಳು ಪೋಸ್ಟ್ ಮಾಡಿದ್ರೆ. ಇಷ್ಟುತು ಫೇಮಸ್ ಆಗ ಹೋಗಿರಾಳು.
ಹಾ ಹಾ ಅಷ್ಟೊಂದ ಚೆನ್ನಾಗ್ ಮಾಡ್ತಾರ.
ಅಷ್ಟೊಂದ ಚೆನ್ನಾಗಲ್ಲ ಚೆನ್ನಾಗ್ ಮಾಡೋರೆ.
ಹ ಹಾ ಮತ್ತೆ ಇನ್ನೇನ್ ಸಮಾಚಾರ. ಊರ್ ಕಡೆ ಹೋಗಲ್ವಾ. ಅವ್ರ ಕಡೆ ಹುಂ
ಹ ಊರ್ ಕಡೆ ಹೋಗ್ ಈ ಸಂಡೆ ಹೋಗಿದ್ದೆ.
ಹುಂ
ಆ ನೋಡ್ಬೇಕು ಇಂತ ಹಣ್ಣುಗೆ ತರ್ಡ್ ಸರಿ ರಜೆ ಇರುತ್ತೆ.
ಹಾ
ಅವಾಗ ಹೋಗಬೇಕು.
ನಾನು ಹೋಗ ಬೇಕು ಟಿವೆಂಟ್ಟಿಗೆ ಹೋಗೋಣ ಅನ್ನ್ಕೂಡಿದೀನಿ ನಮ್ಮ ಊರಲ್ಲಿ ಒಂದು ದೇವರ ಹಬ್ಬ ಇದೆ. ಹೋಗ್ಬೇಕಂತ ಅನ್ಕೊಂಡಿದೀನಿ.
ಏನ್ ಟ್ವೆಂಟಿಗಾ.
ಹಾ ಅವನ್ ದೇವ್ರ್ದು ಹಬ್ಬ ಇದೆ ಓಪನಿಂಗು.
ಹ
ಸಕ್ಕತಾಗಿರುತ್ತೆ ನಾಮ್ ಊರಲ್ಲಿ ಏನ್ ಗೊತ್ತಾ ಬೇರೆ ಕಡೆ ಹೆಂಗೋ ಏನೋ ಗೊತ್ತಿಲ್ಲ ನಮ್ಮ್ ಊರಲ್ಲಿ ಮಾತ್ರ ಮಸ್ತ್ ತ ಮಾಡ್ತಾರೆ ಹಬ್ಬಗಳಂದ್ರೆ
ನಾವು ಬರ್ಬೋದಾ
ಹಾ ಬನ್ನಿ ಕರಿತೀವಿ ಅಂದ್ರೆ ಸಕ್ಕದಾಗಿ ಇರುತ್ತೆ ಅಲ್ ಊರಲ್ಲಿ ಏನಾದ್ರು ಒಂದ ದೇವ್ರಾ ಕುಣಿವಾಗ ಎಲ್ಲಾ ಹೋಗ್ ಹದು ನೋಡದು ಆ ಎಂಜಾಯ್ಮೆಂಟ್ ಡಿ ಜೆ ಆರ್ಕೆಸ್ಟ್ರಾ
ಹಾ
ಸೈಕ್ ಆಗಿರತ್ತೆ ಮಾತ್ರ
ಡೀಜೆಲಿ ನೀವು ಡ್ಯಾನ್ಕ್ಸ್ ಮಾಡ್ತೀರಾ
ಇಲ್ಲ ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ವಿ ಈ ಸಲ ಏನ್ನುೂ ಮಾಡಿರ್ಲಿಲ್ಲ ಒಟ್ಟ ಅ್ರ ನೋಡಕ್ ಚೆನ್ನಾಗಿರುತ್ತೆ ನಮ್ಮ್ ಊರಲ್ಲಿ ಹುಡುಗರುಗಳು ಜಾಸ್ತಿ ಕುಂಡಿತಾ ಇರ್ತಾರೆ ಆದ್ರೆ ಏನ್ ಗೊತ್ತಾ ನಾವ್ ಇಷ್ಟ ಅಷ್ಟೇ ಬೆಂಗಳೂರಲಿ ಇಷ್ಟೇ ದುಡ್ಕೊಂಡು ಎಷ್ಟೇ ಚೆನ್ನಾಗಿರ್ಬಹುದು ಬಟ್ ಊರಿಗೆಗ್ ಹೋದಾಗ ಸಿಗೋ ನೆಮ್ದಿ ಬೆಂಗ್ಳೂರು ಸಿಗಲ್ಲ
ಅದೊಂತ ನಿಜ
ಹಾ ಏನೋ ಒಂಥರ ನೆಮ್ಮದಿ ಇನ್ಸುತ್ತೆ ಅಲ್ಲಿ
ಹ ಏನೋ ಒಂತರ ಅಲ್ಲಿ ಎಷ್ಟೇ ಕೆಲ್ಸ ಮಾಡಿದ್ರುನು ಏನೋ ಪೀಸ್
ಹಾ ಆಮೇಲೆ ಹೆಂಗ್ ಗೊತ್ತು ನಾವ್ ಎಲ್ಲೇ ಹೋದ್ರುನು ಅಷ್ಟೇನೆ ನಾವು ಆ ವೆದರ್ಗ್ ಅಡ್ಜಸ್ಟ್ ಆಗ ಹೋಗಿರ್ತಿೀವಿ ಬೆಂಗ್ಳೂರಿಗೆ ಬಂದ್ರೆ ಹೆಂಗಿರ್ತಿೀವಿ ಹಳ್ಳಿಗ್ ಹೋದ್ರೆ ಹೆಂಗಿರ್ತೀವಿ ಹ
ಹಂಗೆ ಅಡ್ಜಸ್ಟ್ ಲೈಫ ಇಸ್ ಅಡ್ಜಸ್ಟ್ಮೆಂಟ್ ಅಂತಾರಲ್ಲಾ
ನಂಗೆ ಹಳ್ಳಿಲಿಂತ ಸು ನಂಗ್ ಹಳ್ಳಿಲಿ ಇದರಕ ಇಷ್ಟ ಅದು ಸಂ ಕಮಿಟ್ಮೆಂಟ್ಸ್ಗೋಸ್ಕರ ಬೆಂಗ್ಳೂರಲ್ಲಿ ಇದ್ದೀನಿ ಹ್ಮ್ ಯರು ಬೆಂಗ್ಳೂರು ಇಷ್ಟನೆೇ
ಏನ್ ಕಮಿಟ್ಮೆಂಟ್ಸ್ ಇದೆ ನಿಮ್ಗೆ
ನಾನು ಕಮಿಟ್ಮೆಂಟ್ಸ್ ನಮ್ ಲೈಫ್ ಸ್ಟೈಲ್ ಏನಾದ್ರೂ ಮಾಡ್ಬೇಕು ಮುಂದೆ ಅಂತ
ಏನ್ ಆಸೆ ಏನಿದೆ ಗೋಲ್ ಏನಿದೆ
ಏನಿಲ್ಲ ನನ್ ನನ್ನ ನನ್ಗೆ ಆಕ್ಚುಲಿ ಒಂದ್ ಏನಾದ್ರು ಇವಾಗಲ್ಲಾ ಚಿನ್ನದ್ ರೈಟ್ ಎಲ್ಲ ಜಾಸ್ತಿ ಅಲ್ವಾ ಸೊ ನ ನಿನ್ಗೆ ನಾನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಒಂದು ತಗೋಬೇಕು ಅಂತ ಆಸೆ ಇದೆ
ಏನ್ ಈಶ ಅಂದ್ರೆಫೋನ್ ಏನೋ ತಗೊಂಡಿದ್ದೀಿನಿ ಅಂತ ಅಂದಂಗಯ್ತಾರ ನೀವು
ಹಾ ಫೋನ್ ತಗೊಂಡಿದ್ದೀನಿ ಇವಾಗ ಏನಾದ್ ಒ ಚೈನು ಇಲ್ಲ ಇಯರ್ರಿಂಗ್ಸು ಇಲ್ಲ ರಿಂಗು ಏನಾರರು ತಗೋಬೇಕು ಅಂತ ಅನ್ಕೊಂಡೀನಿ ಪರ್ಚೇಸ್ ಮಾಡೋಣ ಅಂತ ತನ್ಕೊಂಡಿ
ಹದ್ ದು ಸಾವಿರ ರೂಪಾಯಿ ಗ್ರಾಮ ಅ್ದ ಎಲ್ಲ ಗತಿಿಂದ
ಹ ಸೇವಿಂಗ್ಸ್ ಮಾಡ್ಕೋಬೋದು
ಅದದು ಸೇವಿಂಗ್ಸ್ ಮಾಡಕಬಿ ಇಲ್ಲಂದ್ರೆ ಚೀಟಿ ಹಾಕೋಬ ಬಿಡಿ
ಹ್ಮ್
ಚೀಟಿ ಹಾಕೊಂಡು
ಅಂದ್ರೆ ಇವಾಗ ಇವಾಗಂತ ಇನ್ವೆಸ್ಟ್ ಮಾಡ್ಕೊಂಡ್ರೆ ಎಷ್ಟು ಚಿ ರೇಟ್ ಡಬಲ್ ಆದರು ನಮ್ಗೆ ಏನು ಇನ್ ಲಸನ್ಸ್ ಎಲ್ಲ ಹ
ಿ ಜಿ ಆರ್ ಿ ಕಟ್ಟಿದ್ರೆ ಬೆಟರ್ ಅಲ್ವಾ
ಹಾ
ಹದ್ ಹತ್್ ಸಾವಿರ ಕಟ್ಕೊಂಡು ಹೋದ್ರೆ ತಗೋಬೋದು ನೋಡಿ ಕೈ ತಗೋಬೋದು ನಿಮ್ಮ್ ಅಮ್ಮಂಗನೇ ಒಪ್ಪಂಗ ಮಾಡ್ಸ್ಕಡಿ ನೀವ ಈ ತಗೊಳದ
ಹೌದು ಅದನ್ನೇ ಒಟ್ಟು ಯಾರಿಗಾದ್ರೂ ಒಟ್ಟು ಒಟ್ಟು ಮಾಡ್ಸ್ಕೊಬೇಕಂತ ಯಾರಾದ್ೂ ಹಾಕೋಬೋದಲ್ವಾ ತಗೊಂಡ್ರೆ
ಹ ಕರೆಕ್ಟ್ ಯಾರಾದ್ರೂ ಹಾಕಬಹುದು
ಹ್ಮ್ ಅದಕ್ಕೋಸ್ಕರ ಪ್ಲಾನ್ ಎಲ್ಲಿದೆೇನೆ
ಹ್ಮ್
ಊರ್ಗೆ ಹೋಗಿಲ್ಲ ಒಂದ್ ಮೂರ್ ತಿಂಗ್ಗಳ ಆಗೈತಿ ಊರ್ಗ್ ಹೋಗಿ ಫಸ್ಟ್ ಊರ್ಗ್ ಹೋಗಬೇಕು ನಮ್ ಮೂರಲ್ ಜನಗಳು ಹೆಂಗಿ ಾರೆ ವೆದರ್ ಹೆಂಗ ಐತೆ ನಾವ್ ಫ್ರೆಂಡ್ಸ್ ಗಳೆಲ್ಲಾ ಏನ್ ಮಾಡ್ತಿದಿದ್ದಾರೆ ಎಲ್ಲಾ ನೋಡಿ ಟೈಮ್ ಕೊಡ್ಬೇಕು ಫಸ್ಟ್
ನೀವು ನಿಮ್ಮ್ನೆಯವ್ರಗೆ ಟೈಮ್ ಕೊಡಲ್ಲ ಅನ್ಸುತ್ತೆ
ಇಲ್ಲ ಇಲ್ಲ ಹಂಗೇನಿಲ್ಲ ಮಾತಾಡ್ತಿರ್ತೀನಿ ಅಂದ್ರ ಜಾಸ್ತಿ ಇವಾಗ ಒತ್ಕಲ್ ಬಿಸಿಿ ಇರ್ತ ದಿನ ಬೆಳಿಗ್ಗೆವ್ರ ಸಂಜೆ ಬರದು ಸೊ ಅದರಿಂದ ಒಂದ್ ಸ್ವಲ್ಪ ಮಾತಾಡಲ್ಲ ಅಷ್ಟೇ ಬಟ್ ನನ್ ಹಾ ಮಾಡ ಇವಾಗ ನ್ ಎಷ್ಟ್ ಮಾತಾಡ್ಲ ನಮ್ಮ್ ಅಪ್ಪನ ಜೊತೆ ಜಸ್ಟ್ ಫೈವ್ ಮಿನಿಟ್ಸ್ ಆಯ್ತು
ಹ
ಹ್ಮ ಅಲ್ಲಿ ನಮ್ಮ್ ಊರಲ್ಲಿ ಸ್ವಲ್ಪ ಫ್ರೆಂಡ್ಸ್ ಗಳಾರೆ ಅವ್ರನೆೆಲ್ಲಾ ಮಾತಾಡಸ್ಬೇಕಕ್ ನಾನು
ಅಂದ್ರೆ ಒಂದ್ ವಾರ ಆದ ಅಲ್ಲ ಒಂದ್ ತಿಂಗಳಾದ ಬರ್ಲಂಗಾದ್ರೆ
ಇಲ್ಲ ಇಲ್ಲ ಬರ್ತೀನಿ ಅವರು ಫ್ರೆಂಡ್ಸ್ಗಳನೆಲ್ಲ ನೋಡ್ಬೇಕು
ಹಬ್ಬಕ್ ಬೇರೆ ಹೋಗ್ತೀನಿ ಅಂತಿರ್ತೀರ ಸಿತಾರ ಬಿಡಿ ಹಬ್ಬದ್ರ
ಾ ನಮ್ಮ್ರಲ್ಲಿ ರೀಸೆಂಟ್ ಆಗ ಒಂದ್ ಹಬ್ಬ ಮಾಡಿದ್ವಿ ಇಷ್ಟ್ ಚೆನ್ನಾಗಿದದ ಆತ್ತ ಹಬ್ಬಾ ಆದ್ರು ಅಲ್ಲ ಡೈಲಿ ಒಂದೊ್ ಫಂಕ್ಷನ್ ಸಂಜೆ ಹೊತ್ತು ನೈಟ್ ಅಲ್ಲೇ ಊಟ ಚೆನ್ನಾಗಿರುತ್ತೆ ಹಳ್ಳಿ ದಿನ ಹಾ
ಮಾಡಂಗಿಲ್ಲ ಏನಿಲ್ಲ
ಆ
ತಿನ್ನೋದು ಫಂಕ್ಷನ್ ಮಾಡೋದು ನೋಡೋದು ಮಲ್ಕಡೋದು
ಹಾ
ಚೆನ್ನಾಗಿರುತ್ತತಿ
ಆದ್ರ ಏನ್ ಗತ್ತ ನಾವ್ ಇಷ್ಟ ಮತ್ತೇ ನಾವ್ ಬೆಂಗ್ಗಳೂರಲ್ಲಿ ಇದ್ರುನು ಒಂದ್ ಹಬ್ಬ ಏನಾದ್ರು ಬಂದಾಗ ಊರಿಗೆ ಹೋಗಕ್ ಕ್ರೇಜೆ ಬೇರೆ ನಾನ್ ಊಗ್ ಹೋಗ್ತ ಇದೀನಿ ಊಗ್ ಹೋಗ್ತ ಇದೀಿ ಅಂತೇೀ
ಅಲ್ಲಿಗ್ ಹೋದ್ೇ ಮತ್ತೆ ಬೆಂಗ್ೂರಿಗೆ ಬರ್ಬೇಕಾದ್ರೆ ಹಡುಗ್ ಬರುತ್ತೆ
ಹ್ಮ
ಅಯ್ಯೋ ಬೆಂಗ್ಳೂಗ್ ಬರ್ಬೇಕಪ್ಪಾ
ಹಾ ಆದ್ರೂ ಏನು ಮಾಡಂಗಿಲ್ಲ ಅಡ್ಜಸ್ಟ್ ಆಗ್ಬೇಕು
ಏ ಅೇ ಏನ್ ದುಡಿಬೇಕಂತ ಬಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವಾ
ಹೌದು
ಏನು ಮಾಡಂಗಿಲ್ಲ ಮದ್ವೆ ಆದ್ಮೇ ಇವಾಗ್ಲು ಅಡ್ಜಸ್ ಮಾಡ್ಕೋಬೇಕು ಮದ್ವೆ ಆದ್ಮೇಲೆ ಅಡ್ಜಸ್ಟ್
ಹ್ಮ್ ಇನ್ನೆ ಜಾಸ್ತಿ ಬೇರೆ ಕಡೆ ಪ್ಲೇಸ್ಗಳಿಗೆಲ್ಲ ಹೋಗ್ಬೇಕಂತ ಆಸೆ ಜಾಸ್ತಿ ಇಷ್ಟೇ ಆ ಎಲ್ಲ ಇರ್ಬೇಕಂತ ಈ ಉತ್ತರ ಕರ್ನಾಟಕ ಸೈಡ್ ಎಲ್ಲಾ ನೋಡ್ಬೇಕಂತೆಲ್ಲ ಇನ್ನ ಆಸೆ ಇದೆ.
ಅಪ್ಪಾ ಬಿಸ್ಲಿಗ.
ಇಲ್ಲ ಇವಾಗೆಲ್ಲಾ ವೆದರ್ ಕೂಲ್ಲ್ವಾ.
ಹ್ಮ್.
ಹೋಗ್ಬೇಕು ಅಲ್ಲಿ ಬಾದಾಮಿಗ್ ಹೋಗ್ಬೇಕಂತ ಅನ್ಕೊಂಡಿದೀನಿ.
ಹ್ಮ್.
ಹ್ಮ್.
ಬಾದಾಮಿ ಐಹೊಳೆ.
ಹಾ ಆ ಆ ಸೈಡ್ ಎಲ್ಲ ಚೆನ್ನಾಗಿರುತ್ತೆ ಪ್ಲೇಸ್ಗಳೆಲ್ಲ ದೇವಸ್ಥಾನಗಳು. ಹಳೆ ಕಾಲದಲ್ಲಿ.
ಹ್ಮ್.
ಹೊಯ್ಸಳರು ಮತ್ತೆ. ಕದಂಬರು, ಚೋಳರು ಆ ತರದವರೆಲ್ಲ ಅಲ್ಲಿ ತುಂಬಾ ರಾಜ್ಯ ಆಳಿ. ಒಳ್ಳೊಳ್ಳೆ ದೇವಸ್ಥಾನಗಳು ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ.
ಹೋಗ್ಬೇಕೇಂಗಾರ ನಾವವು ಹೋಗ್ಬೇಕ ಅಲ್ಲಿಗೆ.
ಹ್ಮ ಆಮೇಲೆ ಇವಾಗ ನಮ್ಮ ಹಾಸನ ನಲ್ಲಿ ಇದೆ ಆ ಹೊಯಿಸ ಹಳೆ ಬಿಡು, ಬೇಲ್ಲೂರು ಅದು ಹಳೆ ಕಾಲದಲ್ಲಿ ಸಾಸ ಶಾಸವೇ ಕಾಳಷ್ಟು ಕೆತ್ತನೆ ಮಾಡಿದ್ದಾರೆ ಅವೆಲ್ಲಾ ನೋಡ್ಬೇಕು ಕಲ್ಚರ್ ಆದ್ರೆ ನಾವ ಹೆಂಗ ಗೊತ್ ನಾವು ಇಷ್ಟೇ ಓದಿ ಏನೇ ಕೆಲ್ಸಕ ಹೋಗ್ತಿರ್ಬೋದು ಇಷ್ ಹಿಸ್ಟರಿ ನ ನೋಡ್ಬೇಕು ಹಿಸ್ಟರಿ ಹಳೆ ಕಾಲದ ಬಗ್ಗೆ ತಿಳ್ಕೋಬೇಕು ಹಳೆ ಕಾಲದ ವೇದಾಂತಗಳು ಹೆಂಗಿರುತ್ತೆ ಅಂತ.
ತಿಳ್ಕೊಳ್ಳಿ ತಿಳ್ಕೊಳ್ಳಿ ಒಳ್ಳೇದಾಗ್ಲಿ.
ಹ್ಮ್ ಅವಾಗಿಂದ. ಅವಾಗ ಹೊಯ್ಸಳರ ರಾಜಧಾನಿ ಆಗಿತ್ತು ನಮ್ಮ ಹಾಸನು.
ಇವಾಗ.
ಇವಾಗ ಸ್ವಾತಂತ್ರ ಬಂದಿದೆ ಬಿಡಿ.
ಹ ನನಗೆ ಆಸೆ ಇದ್ ನಾನು. ಹಳೆ ಬಿಡ ಮಾತ್ರ ನೋಡಿದ್ದೀನಿ.
ಹಾ.
ಬೇಲೂರ ನೋಡಿಲ್ಲ ಬೇಲೂರ ನೋಡ್ಬೇಕು ಅಂತ ಆಸೆ ನನಗೆ.
ಆದ್ರೂ ಅಲ್ಲಿ ಏನ ಗೊತ್ತ ನಾವು ದೇವಸ್ಥಾನ ಇಷ್ಟ ದಿನ ಅಂತ ಅನಸತೀವಿ ಬಟ್ ಅಲ್ಲಿ ಡೀಪ್ ಇಪ್ಪಾಗ ನೋಡ್ತಾ ಹೋದ್ರೆ ಅವ ಹಿಂಗಿಂಗ ಕೆತ್ತನೆ ಮಾಡಿದಿದ್ದಾರೆ ದೇವ್ರು. ಗುಡಿ ಇದನ್ನ ಅಂದ್ರೆ ಮೂರ್ತಿಗಳನ್ನ ಅಂದ್ರೆ ಆ ಕಲ್ಲ ಇಲ್ಲಲ್ಲಿ ಆಗಿನ ಕಾಲಲ್ದವ್ರು ಹೆಂಗಂ ಕೆತ್ತನೆ ಮಾಡಿದಾರ ಬಿಡಿ. ಇವಾಗೆಲ್ಲಾ ಈ ಕಾಲದಲ್ಲಿ ಮಷೀನ್ ಗಳಿದ್ರು ಏನು ಇಲ್ಲ ಅದ್ರ ಮನೆ
ಆ ಶಿಲೆ ಎಲ್ಲ ಹೆಂಗ ಇದ್ ಮಾಡ್ತಾರಲ್ವಾ.
ಹಾ ಶಿಲೆಗಳ ಅದಕ್ಕೆ ಹೇಳೋದು ಹಸನ ನ ಕಲೆಗಳ ಬೀಡು ಹಾಸನ
ಶಿಲ್ಪ ಕಲೆಗಳ ಬೀಡು ನಾಡು.
ಹಾ.
ಪಟ್ಟದ್ ಕಲ್ಲ ಇದು ಐಹೊಳೆ ಬಾ ಐಹೊಳೆನ ಬಾದಾಮಿನ ಕಾಯಿನ್ಸ್ ಇದ್ಯಲ್ಲ ಐ ಬಾದ ಐಹೊಳೆ ಅನ್ಸುತ್ತೆ.
ಹಾ.
ಬಾದಾಮಿನ ಇವಳೇನಾ ಐವತ್ತು ರೂಪಾಯಿ ಕಾಯಿ ನೋಟ ಎಲ್ಲ ಐತಲ್ಲಾ.
ಹಾ ಹಾ ಅದು ಇದು ಹಂಪಿ ಹಂಪಿ. ವಿರೂಪಾಕ್ಷ ಆ ಸೈಡ್ ಅಲ್ಲೆಲ್ಲಾ ಚೆನ್ನಾಗಿದಾವ ದೇವಸ್ಥಾನಗಳು ಹೋಗ್ಬೇಕು.
ಯಾಣಗೆ ಯಾಣಾಗ ಹೋಗ್ಬೇಕು ಅಂತ ಆಸೆ.
ಹ ಯಾರಾಮ್ ಆದ್ರೆ ಸಕತ್ಅದಾವ ಬಿಡಿ ಮತ್ತೇ
ಯಾಣ ಒ ಫಾಲ್ಸ್ ಇದೆಯಂತೆ ಯಾಣದಲ್ಲಿ ಜನ
ಆ ಹಾ ಆಮೇಲೆ ಅಚ್ಚುರಿ ನನ್ಗೆ ಕುಂದಾ ಇವಾಗ ಒಂದು ಮೂವಿ ರಿಲೀಸ್ ಯ್ತಲ್ಲಾ ರಿಷಬ್ ಶೆಟ್ಟಿ ಅವ್ರ್ದ ಕಾಂತಾರ ಹಾ ಆ ಕಡೆ ಕುಂದಾಪುರ ಸೈಡ್ ಎಲ್ಲ ನೋಡ್ಬೇಕಂತ ತುಂಬಾ ಆಸೆ ನಗೆ
ಹ ಮಲ್ಪೆ ಸೈಡ್ ಮಲ್ಪೆ ಬೀಚ್ ಉಡುಪಿ
ಹ್ಮ ಗೋವಾ
ಗೋವಾ ಗೋವಾ ಬಿಡಿ ಗೋವಾ ಸ್ವಲ್ಪಫಸ್ಟ್ ನಮ್ ಕರ್ನಾಟಕದಲ್ಲಿರೋ ಎಲ್ಲಾ ಪ್ಲೇಸ್ ನ ನೋಡೋಣ-
ಹಾ ಹಾ-
ಆಮೇಲೆ ಬೇರೆ ಸ್ಟೇ ನನ್ ನನ್ಗೆ ಈ ಸೈಡ್ ಸೌತ್ ಸೈಡ್ ನೋಡಿದ್ದೀನಿ
ಹಾ
ನಾರ್ತ್ ಗೋಲ್ಗುಂಬಝ
ಹಾ ಬಿಜಾಪುರ ಹ್ಮ್
ಈ ತರ ನೋಡಿಲ್ಲ ನೋಡ್ಬೇಕು ಅಂತ ಆಸೆ
ಹೋಗಿ ಫ್ಯೂಚರ್ ಅಲ್ಲಿ
ಆದಷ್ಟು ಬೇಗ ಹೋಗ್ಬೇಕು ನನ್ಗಂತೂ ತುಂಬಾ ಆಸೆ ನೋಡೋಣ ಲಕ್ ಹೆಂಗಿದೆ ಯಾವಾಗ ಹೋಗ್ತಿವಿ ಯಾವಾಗ ನೋಡ್ತಿವಿ ನೋಡೋಣ
ಹೌದು ಮತ್ತೆ ಊಟ
ಊಟ ಮಾಡ್ಬೇಕು
ಹ್ಮ್ ಹ್ಮ್ ನಮ್ದು ಆಯ್ತ ಅವಾಗಲೇ ಆಗ್ ಹಿಂಗೆ ಮಾತಾಡ್ತಾ ಇದೆ
ಹ್ಮ್ ಸರಿ ರರಿ
ಮತ್ತೆ ಇನ್ನೇ ಸಮಚಾರ
ಇನ್ನೇನಿಲ್ಲ ನಮ್ಮಮ್ಮವಂತೂ ಬೈತಾರೆ ಒಂಬತ್ತು ಅಕಲ್ಲ ಆಯ್ತು ಏನ್ ಹಿಂಗ್ ಮಾತಾಡ್ತಿದ್ಯಾ ಮಾಲ್ಕ ಊಟ ಮಾಡವ ಅಂತ
ಹಾ ಹಾ ಈ ಒಂದ್ ಐದ್ ನಿಮಿಷ ಫ್ರೆಂಡ್ ಜೊತೆ ಕಾಲಲ್ಲಿ ಇದ್ದೀನಿ ಅಂತ ಹೇಳಿ
ಅದನ್ನೇ ಹೇಳಿದೀನಿ ನಮ್ಮಮ್ಮ ಏ ಸಾಕು ಬಾ ಊಟ ಮಾಡಟ್ಟು ಮಾತಾಡುವೆ ಅಂತ ಕಲತಾ ಇದಾರೆ
ಹಾ ಹಾ
ಹ್ಮ್ ಸರಿ ರೀ ಬಾಯ್
ಬಾಯ್ ಗುಡ್ ನೈಟ್ ಮತ್ತೆ ನಾಳೆ ಏನ್ ಡ್ಯೂಟಿಗ್ ಹೋಗ್ತೀರಾ ಹ್ಮ ಹ್ಮ್ ಸರಿ ಡ್ಯೂಟಿಗ್ ಹೋಗ್ಬೇಕು ಮಲ್ಕೊಳ್ಳಿ ಬೇಗ ಟೈಮ್ ಆಗುತ್ತೆ ನಾಳೆಗೆ
ಹ್ಮ್ ಸರಿ ಬಾಯ್